ಹಲೋ
ಹಲೋ
ಹಲೋ
ಹಲೋ ಅಣ್ಣ ಊಟ ಆಯ್ತಾ
ಊಟ ಆಯ್ತಪ್ಪಿ ನಿಂದ.
ಹಾ ಅಣ ಆಯ್ತು ಏನ್ ಮಾಡ್ತಿದ್ರಿ.
ಹ ಎನಿಲ್ ನೋಡ್ ಪಿ ಜಸ್ಟ್ ಊಟ ಮಾಡಿ ಹೊರ್ಗಡೆ ವಾಕ್ ಮಾಡಕಿದಿ ನೋಡ್ ನೀನು.
ಹೌದಾ ಅಣ್ಣ ಮತ್ತ
ಮತ್ತೆ ನಿನೇನ್ ಮಾದಕತ್ತಿ
ಏನಿಲ್ಲ ಅಣ್ಣ ಊಟ ಆಯ್ತು ಜಸ್ಟ್ ವಪ ವ ಹ ವಾಕ್ ಮಾಡ್ತಿದೀನಿ. ನ್ನೋಡಣ
ಹೌದಾ ಊಟಕ್ಕೆನ್ ಮಾಡ್ಸಿದ್ರಿ ನೀವು.
ನಾವ್ ಮೊಸರು ಶೇಂಗಾ ಚಟ್ನಿ ರೊಟ್ಟಿ ಪಲ್ಲೆ ರೈಸ್ ಸಾಂಬಾರ್ಮಾಡಿದ್ವ ಅಣ್ಣ ನೀವು
ಏ ನಮ್ದ ಏನಿಲ್ಲ ಅನ್ನ ಸಾಂಬರ ಅಷ್ಟ ಮತ್ತೆ ಏನ ನ್ ಅವರು ಇನ್ನ ರೊಟ್ಟಿ ಸುಡಾಕತ್ತಾರ ಅದೇನ್ ಹತ್ತು ಗಂಟೆ ಆಕೈತೇ ರೊಟ್ಟಿ
ಅಣ್ಣ ವಾಯ್ಸ್ ಬ್ರೇಕ್ ಆಗತೈತ ಅಣ
ಕಾಯಿಸಬೇಕು ಟವರ್ ಇದ್ದಲ್ಲಿ ಬಾಪ್ಪಿ ಹೊರಗ.
ಹಾ
ಹೊರಗೆ ಬಾ ಸ್ವಲ್ಪ ಹೊರ ಬಂದ್ರೆ ಕೇಳತ್ ಕರೆಕ್ಟಗಿ.
ನಾ ಹೊರಗೆ ಇದ್ದೀನ ಅಣ್ಣ ಮಾಲ್ಗಿ ಮೈಲ್ ಇದೀನಿ.
ಹ್ಮ್ ಎಲ್ಲ ಕ್ಲಿಯರ್ಟ್ ಕೇಳತ್ ಅಂದೆ.
ಹೌದಾ
ಹ್ಮ್ ಕೇಳ್ದತಿ ಮಾತಾಡೋದು ಈಗ ಕೆರಡತ ಅಲ್ಲೇನ. ಮತ್ತೆ ಎಲ್ಲಿಲ್ಲಿ ಸುತ್ತ ಹೋಗೋಡು ಮತ್ತೆ.
ಏ ಏನಿಲ್ಲ ಅಣ್ಣ ನೀವು.
ಏನ್ ಇೋಡಮ್ಮ ನೀ ಎಲ್ಲೆಲ್ಲಿ ಏನೇನ. ನಿಮ್ದ ಅಂಗಡಿ ಹೆಂಗ ಇದ್ರಿ ಡಾಬಾ.
ಹ ಏನ್ ಇಿಲ್ಲಣ್ಣ ಡಾಬಾ ಅಷ್ಟೊಂದ ನ್ಚ ಫಸ್ಟ್ ಚೆನ್ನಾಗ್ ನಡೀತಿತ್ತು ಬೇಸಿಗೆ ಒಳಗ. ಇಾಗ ಮಂದಿ ಜಾಸ್ತಿ ಬರ್ತಿದ್ರ ಈಗ ಜಾಸ್ತಿ ಬರಲ್ಲ ಮಳೆಯ ಒಳಗ.
ಮಳೆ ಬಾಗ ಬರ್ಲಾ ಅಂತೇನ.
ಮಳೆೊಳಗ್ ಬಿಸ್ನೆಸ್ ಚೆನ್ನಾಗ್ ನಡಿಯಲ್ಲ ಅಣ್ಣ.
ಹಓ ಹ ಹ ಮಳೆ ಇರ್ತತಲ್ಲ ಬರಕ್ಕ ಅವ್ರಿಗೆ ಅನುಕೂಲ ಆಗಲ್ಲ. ಹಂಗಾಗ ಆಗಲ್ಲ ಹ್ಮ್ ಹ್ಮ್ ಮಳೆ ಆಗೇತನಮ್ಮ ನಿಮ್ ಕಡೆಗೆ ಇವತ್ತ.
ಹಾ ನಾ ನಿಮ್ ಕಡೆ.
ಅ ನಮ್ ಕಡೆಗೆ ಸಿಕ್ಕಾಪಟ್ಟಗೈತಿ ಇವತ್ತು ಮಳಿ ಸಿಡ್ಲಿ ಗಿಡಲ್ಲ ಗುಡುಗು. ಮತ್ತೆ ಇಲ್ಲಿ ಪಕ್ಕತದೆ. ನಮ್ ಬಿಸ್ನೆಸ್ ಲೆಕ್ಕಕ್ ಕೊಂಟತಕ್ಕೆ.
ನಿಮ್ ಬ್ಯಾಂಕ್.
ಅದೇ ನಮ್ ಬ್ಯಾಂಕ್ ಅದೇ ನಮ ಬ್ಯಾಂಕ್ ಒಂದ್ ತಕ್ ಮಟ್ಟಿಗೆ ತಗೊಂಡ್ ಹೊಂಟವಿ. ನೋಡ್ಬೇಕು. ನೀನ್ ಮುಂದೆ ಫ್ಯೂಚರ್ಗೆ ಅನುಕೂಲ ಆಗೆ ಏನಾದಾರ ಮಾಡ್ಬೇಕಂತ ಎಷ್ಟ. ೇ ಇದೇ ಫ್ಯೂಚರ್ ಒಳಗ ಏನು ಆಗದೇನ ಇಿಲ್ಲ. ಯಾವ ಮ್ ನಮ ಕಾಯಾಲ ಮೇಲ್ ಅವ ನಿಂತ್ಕಂದು.
ಹಾ
ಬಟ್ ನಮ್ಮ ಸಂಬಳ ತಗಂದೆ ನಾವು ದುಡು್ದ ತಿಿಂದ್ರ ಸಾಕ. ನ ಓ ಅಂಗಡಿ ಎಲ್ಲ ಮಾಡು ಇನ್ನ ಬರುದ ಅದೇನ. ಹೂನಲ್ಲ ಇನ್ನೊಬ್ಬರುದ ಅದು ಅದ ನಾವ ಈಗ ವರ್ಕ್ ಮಾಡಾಕತಿೀವ ಅಲ್ಲಿ. ಅದ್ಕ ಈಗ ಶ್ಯಲ್ರಿ ಕಮ್ಮಿ ಐತ ಅದ್ಕ ಈಗ. ನಾವ ಏನ್ ಮಾಡ್ತೀವಿ ಅದನ್ ಬಿಟ್ಟು ಬರೆ ಕಟಿಗೆ ಎಲ್ಲಾರ ಈಗ ನೋಡಾಕತ್ತಿನಿ ಈಗ. ಎಲ್ಲಾರ ಅಡ್ಜಸ್ಟ್ ಹ್ಮ್ ಕೊಪ್ಪಳದಲ್ಲೇ. ಅಡ್ಜಸ್ಟ್ ಆದ್ರೆ ನೋಡೋದು ಇಲ್ಲ ಬೇರೆ ಕಡೆ ಎಲ್ಲಾರ ಕೆಲ್ಸಕ್ ಹೋಗೋದಂತ ಮಾಡಿ ನಾನೀಗ.
ಕಾಲೇಜ್ ಹೊರಗಟ್ರ ಬೆಸ್ಟ್ ಬಿಸ್ನೆಸ್ ಆಗತ್ ನೋಡೋ ಅಣ್ಣ.
ಕಾಲೇಜ್ ಒರಗ ಈಗ ಸಿಗೋತ್ತಲ್ಲಮ್ಮ ಯಾಕ ಕಾಲೇಜ್ ಸಿಗ್ತದೆ ಹೋಳಿಗೆ ಎಲ್ಲಲ್ಲಿ ಅಲೆ. ಬಿಿಟ್ರೆ ಈಗ.
ಹ್ಮ್
ಕಾಲಜೊಳಗೆ ಎಲ್ಲೆಲ್ಲ ಐತಿ ಈಗ.
ಎಸ್ಿ ಕಾಲಜೊಳಗಿಲ್ಲ ಆಲ್ಮೋಸ್ಟ್ ಒಂದೇ ಒಂದ್ ಇದೆ ಅಲ್ಲೇ.
ಎಸ್ಸ ಕಾಲೇದ್ೊಳಗ ಅಲ್ಲಿ ಏನಂದ್ರ ಲೈಸೆನ್ಸ್ ಕೊಡಲ್ಲಲ್ಲಿ ಅವ್ರ ಇಟ್ರ. ಅಲ್ಲಿ ಯಾವದುೋ ಅಂಗಡಿ ಹ ಹಂಗ ಅಂಗಡಿ ಇಡಲ್ಲ ಯಾಕೆ ಇಟ್ಟಲ್ಲ ಅಂದ್ರ ಲೈಸೆನ್ಸ್ ಎಲ್ಲ ಅಲ್ಲಿ. ಇಲ್ಲ ಅಂದ್ರ ಗಟ್ರ ತುಂಬ ಆಗು ಅಲ್ಲ. ಎಸ್ ಸಿ ಕಾಲೇಜ್ ಮುಂದ್ಗಡಿಗೆ ಹಡ್ರು ಎಸ್ ಸಿ ಕಾಲೇಜ್ ಹುಗಿದ್ರು ಉಡರು ಪಬ್ಲಿಕ್.
ಹ ಹಾ ಹಾ
ಜ ಆನ್ಲೈನ್ ಶಾಪ್ ಇರೋದ ಕಮ್ಮಲ್ಲಿ.
ಅಣ್ಣ ನೀವು ಟೆಂತ್ ಎಲ್ಲಿ ಕಂಪ್ಲೀಟ್ ಮಾಡಿರ ಅಣ.
ಹ
ಟೆಂತ್
ಹಲೋ
ಹಲೋ
ಹಾ ಪಿಯಳ ಂದುದ ಗೂರ ಗ ಹ್ಮ ಟೆಂತ್ ಇಲ್ಲೇ ನಮ್ಮ್ರ್ ಪಕ್ಕಕ್ಕೆ ಮಾಡಿದೀಿ ನೋಡ
ಪ ಸಿ
ಿವ ಸಿ ಇಲ್ಲ ಅಳ್ಂಡಿಗೆ ಹಓದಿದ್ವಾ ಫಸ್ು ಸೆಕೆಂಡ ಅಲ್ಲೇ ಡಿಗ್ರಿ ಇಲ್ಲೇ ಕೊಕಳದಲ್ಲೇ ಮಾಡಿದ್ವಿ
ಹೊಸ್ ಗ್ರೇಡಾ
ಹ್ಮ್ ಫಸ್ಟ್ ಗ್ರೇಡ್
ಏನ್ ಸಬ್ಜೆಕ್ಟ್ ತಗೊಂಡಿದ್ರಿ
ನಾವು ಹೆಚ್ ಇ ಪಿ ತಗಂದಿದ್ವಿ ಸಬ್ಜೆಕ್ಟ್
ಹಾ
ಎಚ್ಇ ಪಿ ಸಬ್ಜೆಕ್ಟ್ ತೋ ನ
ಹೌದಾ
ಹ್ಮ ಇಷ್ಟ್ರಿ ಅಕನಾಮಿಕ್ ಪೋಟಿಕಲ್ ಮಾಡಿದ್ದು
ನಿಮಗ್ ಮೂರ್ ಸಬ್ಜೆಕ್ಟ್ ಇತ್ತ
ಹ ಮ ಮೂರು ಸ ಜೊಟ್ಟ ಇದ್ದು ನಮ್ಗ ನಿಮಗೆ ಎಷ್ಟ ಅಲ್ಲ ಇವಾಗ ಇವಾಗ ನಿಮ ಇವಾಗ್ ನಿಮ್ಗೆ ಎರಡು ಮ್ಯಾರ ನಮ್ಮ ಮೂರದು ಯಾಕಂದ್ರೆ ನಿಮ್ದು ಕೊರೋನಾ ಬಾಸಲ್ಲ ತಿ ಮಾಡ್ಯಮ್ಮ
ಹಾ ನಮ್ಗ ಹಿಂದೆ ಇದ್ದವ್ರ್ದಲ್ಲ ಸಿಬಿ ಅವರಿಗೆ ಮೂರ್ ಮೂರ್ ಸಬ್ಜೆಕ್ಟ್ ನಮಗೆ ಎರಡು ಸಬ್ಜೆಕ್ಟ್
ಹ್ಮ್ ಕೊರೋನಾ ಬ್ಯಾಚ್ಚ್ಲ್ಲ ಪಸ್ ಆಗಿರು
ನ ಎಕ್ಸಾಮ ಬತ ಪಾಸ ಕಿಣ್ಣ
ಅದ ಎಕ್ಸಾಮ್ ಬರದ ಮತ್ತೆ ಹಂಗಾಗಿ ಕೊರೋನಾ ಬ್ಯಾಚ್ ಅಂತಾರ ಈಗ ಕೊರೋನಾ ಬ್ಯಾಚ್ ಒಳಗ ಪಸ್ ಕೊರೋನಾ ಇದ್ದಾಗ ಎಕ್ಸಾಮ್ ಬರದ ಪಾಸ್ ಆಗಿರ ಅನ್ನಕ ಅವ್ರರು ಏನ ಅಂತಾರ ಎನ್ ಇ ಪಿ ಮಾಡಾರ ನಾವವು ಎಣ್ಣಿಪ್ಪಿದ ಒಳಗೆ ಏನಂತೀವಿ ಈಗ ಕೊರೋನಾ ಬ್ಯಾಚ್ ಅಂತೀವಿ ನಾವು ಕೊರೋನಾ ಬ್ಯಾಚ್ ಅಂದ್ರೆ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರ ಅನ್ನದದು ಅವ್ರದು ನಮ್ದು
ಹ್ಮ್ ಹ್ಮ್ ಹ್ಮ್
ಹ್ಮ್ ಕೊರೋನಾ ಬಂದು ಏನ್ ಅನುಕೂಲ ಮಾಡತ್ತೆ ನಿಮ್
ನಮ್ಮೂರಾಗ ಒಂದು್ ನಾಲ್ಕ್ ಮಂದಿ ಸತ್ ತ್ತರ್ ನೋಡೋಣ ಕೊರೋನಾ ಬಂದು್
ಕೊೋಣ ಬಂದ
ಹ್ಮ್ ನಿಮ್ಮೂರ ಆಗಣ
ನಮ್ಮೂರಾಗ ಯಾರಿಗ ಏನಾಗಿಲ್ಲ ಬಟ್ ನಮ್ ಕಾಲೇಜ್ ಒಳಗ ಫ್ರೆಂಡ್ಶಿಪ್ ಇದು ಮಾಸ್ತರ್ ಇದ್ರ ಲೆಕ್ಚರ್
ಹಾ
ಸ್ವಲ್ಪ ತಿರಿಕಂದ್ರ ಕೊರೋನದಾಗ ಅಂದ್ರೆ ಕೊರೋನಾ ಬಂದು ಟೈಮ ಹಗ ಆ ಅವರು ಸಬ್ಜೆಕ್ಟ್ ನಮ್ ಕ್ಲಾಸ್ ಹೇಳ್ತಿದ್ಿಲ್ಲ ಬಟ್ ಬೇರೆ ಕ್ಲಾಸ್ ಹೇಳ್ಿದ್ರು ಸೋಷಿಯಲಿ ಹೇಳ್ಿದ್ ಅವ್ರು ಹೊಸದಲ್ಲಿನ ಮಾಡ್ತಿದ್ರು ಅವರು ಹ್ಮ್ ಎಕ್ಸಾಮ್ ಇಲ್ಲಿ ಎಕ್ಸಾಮ್ ಸೆಂಟ್ರರ್ ಇದ್ದಿದ್ದಾಗ ಅಷ್ಟತಿದ್ರ ಮಗ
ಹ್ಮ್
ಸಿಕ್ಕಿದ್ರು ಮಸ್ತರ್ ಆದದ್ರ ಪಾಪಂಗ ಗಾಯಬಡ್ತ ಏ
ಸತ್ದರ
ಕೊರೋನಾ ಬಂದು ಕಿರಿಕ ಅಂದ್ರ ಅವರು ಮತ್ತ
ಹ್ಮ್ ಹ್ಮ್ ಮನ್ಯಾಗೆಲ್ಲಾ ಹೆಂಗಿದ್ದಾರಣ್ಣ
ಮನೆಯಾಗಲ್ರೂ ಆರಾಮ್ ಅದ ರೋಡಕಿ ನಿಮ್ಮ್ ಮನಗ
ನಮ್ಮ ಮನಾಗಷ್ಟು ಆರಾಮಾರ ನೋಡೋಣ
ಎಷ್ಟರ ಅದ್ರ
ಹಾ
ಹ್ಮ ಮತ್ತ ಟ್ರಿಪ್ ಉಡುಪಿಗೆ ಮತ್ತೆ ಏನು ಉಡುಪಿಗೆ ಹೋಗಕಿರಾ
ಈ ಪ್ರೆಸೆಂಟ್ ಇಲ್ಲಣ್ಣ ತಿರುಪತಿ ಹೋಗಿದ್ವಿ ಹಓದ ತಿಂಗ್ಗಳ
ಹೋಗ ಹೋಗಿದ್ರೆ ಹ್ಮ್ ಹ್ಮ್ ತಿರುಪಗ ಹಯ್ ಬಂದ್ರ್ಯಾ ತಿರುಪತಿ ಬಸನ ಎಂಗತಿ ವೇರ
ನಾನ್ ದರ್ಶನ ಹೋಗಿಲ್ಲಾ ನ ಉುರು ಉಳುಕಿದರು ಉುರು ಇ ನಾನ್ ದರ್ಶನಕ್ ಹೋಗಿಲ್ಲಾನ ನಮ್ಮ್ ಮಾವರ ಹುಷರು ಎ ಬಿದ್ದಾರೆ
ಮುಗಿರೋಣ ಏನ್ ರಶ್ ಸಿಗ್ತ ಟೆಂಪಲ್
ಏನೇಪಾ ನಾ ದೇವಸ್ಥಾನಕ್ ಹೋಗಿದ್ದಿಲ್ಲಾ ನನ್ ಫ್ರೆಂಡ್ ಮನೆಗ್ ಹೋಗಿದ್ದೆ
ಫ್ರೆಂಡ್ ಮಣಿಗ್ೋಗಿವಿ ನಿಮ್ ಮನೆ ನಿನ್ ಕೂಡೋಗ ಬಂದವರ್
ಅಲ್ಲೇ ಆಂಧ್ರದಲ್ಲೇ ಆಂಧ್ರದಲ್ಲೇ ಇತ್ತ ಅವ್ರದುು ಮನಿ
ಹ್ಮ ಹಾ ಹಾ ಹಾ
ಅಲ್ಲೇ ಹೋಗಿದ್ದೆ
ಹ್ಮ್ ಹ್ಮ್ ಈ ಪ್ರೈಂಡ್ ಮನೆಗ್ ಹೋಗಿ ಮಿಕ್ಕಿದರೆ ಎಲ್ಲಾರೂ ದರ್ಶನ ಮಾಡ್ಕೊ್ ಬಂದಾರ
ಹಾ
ಹ್ಮ್ ಹ್ಮ್ ಏನ ನುಡಿ ಇಲ್ಲ ಅದು ತಿರುಪತಿ ಹೆಂಗೈತಿ ಅಂತಂದ
ಅಣ ನಾನ್ ಆಲ್ರೆಡಿ ಎರಡ್ ಸರ್ತಿ ನೋಡಿದ್ದೇನಿ
ನೋಡಿದ್ಯಾ ಅಲ್ಲಿ ಏನ್ ಫೀಲ್ ಆಗತ್ತಾ ನೋಡಿದ್ರ
ಅಲ್ಲೆಲ್ಲಾ ಫುಲ್ ಗೋಲ್ಡನ್ ಐತೆ ಟೆಂಪಲ್ ಫುಲ್ ಗೋಲ್ಡ್
ಗೋಡ್ ಫುಲ್ ಗೋಡ್
ಹಾ
ಪವರ್ ಗೋಡ ುಲ್ ಹೆಂಗ ಅಷ್ಟಕಂದ
ಹಣ ಬೇಕಂದ್ರೆ ಹೋಗ್ ನೋಡ್ ಫುಲ್ ಗೋಲ್ಡಂದ ಐತದೆ ಎಲ್ಲಾ
ಬಟ್ ಅಂಂತದ್ದು ಅಲ್ಲಿ ನಮ್ ಕಡೆಗ್ ಅಂತಾರ ಬಟ್ ನಾನ ಅಂಂತೂ ಹೋಗಿಲ್ಲ ಅದ್ ನಾನ್ ನಿನ್ ಕೇಳಕತ್ತೀನಿ ಏನ್ ಎಕ್ಸ್ಪೀರಿಯನ್ಸ್ ಅಲ್ಲೇ ನಿಂಗೆ ಅನ್ಸುತ್ತ ಅಂತ ನೋಡಿದಾಗ
ನೋಡಂದ ದೇವ್ರು ಅನ್ಸುತ್ತೆಏ ಅನ್ಸೆ
ಅಲ್ಲ ದೇವ್ರ ಅನ್ಸುತ್ತೆ ಕರೆ ಬಟ್ ಪೀಲಿ ಯಾವ ತರ ಆಗತ್ತ ಅಲ್ೋಗಿಂದಾಗ
ನಾ ಫಸ್ಟ್ ಟೈಮ್ ನೋಡ್ದಾಗಂತೂ ಎ ಅಪ್ಪಾ ದೇವ್ರು ಎಷ್ಟು ಸೌಕಾರ್ಯ ಇರ್ಬೇಕಪ್ಪಾ ಅನ್ಕೊಂಡೆ
ಎಷ್ಟು ಸೌಕ ಅದನಂತ ನಾನು ಕೇಳೋದಗ
ಆಮೇಲೆ ಅಲ್ ಇನ್ನೊಂದು ತಿರುಪತಿ ಎಲ್ಲಾ ಮುಗಸ್ಕೊಂಡ್ಮೇಲೆ ಕನಗಿರಿಯಿಂದ ವಾಪಸ್ ಹೋಗ್ತಿರ್ತಾರಂದ ನೋಡ್ರಿ ಇದು ತಿರುಪತಿಗೆ ರಿಟರ್ನ್ ಆಗ್ಬೇಕಾದ್ರೆ ಅಲ್ಲಿ ಸೇರ್ ಹಾಕೊಂಡ್ ಮ ಕೊಂಡಿರ್ತಾರ ನೋಡ್ರಿ ಸಾಲಾ ಮಾಡ್ಕೊಂಡು ಹ್ಮ್ ಅದನ್ನ ನೋಡ್ದಾಗ ಏನ್ನ್ಸ ಇಷ್ಟೊ ಸಲ ಮಾಡ್ಕೊಂಡಿದ್ರಾ ಇವರು ಅಂತೇಳಿ
ಹ್ಮ್ ಹ್ಮ್
ಹಾ ಇಷ್ಟೇ ಅನ್ಸಿತ್ ನೋಡೋಣ ನನ್
ಹೌದು ಆ ಮೂರ್ತಿ ದೊಡದೈಐತೆನೆ ಅಲ್ಲಿ ತಿರುಪತಿ ್ದಾಗ
ಹಾ ದೊಡ್ಡದಐತೆ ಅಂದ್ರೆ ಟ್ರಾ ಅಲ್ಲಿ ಜಗ್ ಮಂದಿರ್ ನಿಂತಿರ್ತಾರ ಸುಮ್ನೆ ಒಂದೊಂದ್ ಸರ್ತಿ ದರ್ಶನ ಆಗುತ್ತ ಒಂದ ಒಂದ್ ಟೂ ಸೆಕೆಂಡ್ ನಿಂತು ಆಮೇಲೆ ಕಳಸಬಿಡ್ತಾವ
ಬಾಳ ಈಗ ಬಿಡಂಗಿಲ್ಲೇನ
ಹ್ಮ್ ಹ್ಮ್ ಮತ್ತೆ ಅವ್ರ ಮಾತ್ ನಮಗ ಅರ್ತಾಗಲ್ಲ ನಮ್ ಮಾತ್ ಅವ್ರಗ ಅರ್ತ
ಅಲ್ಲಿ ಎಲ್ಲ ಲಾಂಗ್ವೇಜ್ ಮಾತಾಡ
ಅವರು ಅಂದ್ರದ ಅವ್ರ ತೆಲುಗು ಮಾತಾಡ್ತಿರ
ತೆಲುಗು ನಿಮ ತೆಲುಗು ಬರುತ್ತಲ್ಲ ಮಾತಾಡಕ
ಸ್ವಲ್ಪ ಅರ್ಥ ಆಗತ್ತೆ ಮಾತಾಡಕ್ತಾರಲ್ಲ
ಅತ್ತ ಅರ್ಥ ಆಗತ್ತ ಮದಾಡಕ್ ಬಲ್ಲ
ಹಾ ಅವ್ರ ಏನ್ ಹೇಳ್ತಾರ ಅವೆಲ್ಲಾ ಮಾಡಕ್ ಬರ್ತ್ತೆ ಮತ್ತೆ ರಿಟರ್ನ್ ಮಾತಾಡಕ್ ಬರಲ್ಲ
ಹ ಹಾ ಹಾ
ಆ ಕಡೆ ತುಡುನಾಡಾರ ಹೋಗ್ತಾರ
ಏನಕೆ
ತುಳು ತುಳುನಾಡು
ತುಳುನಾಡು ಆಯ್ತಾ ಈಗ ನಮ ಕನ್ನಡ ನಾಡು ಇದ್ದಾಗ ಹಾ ಹಾ ಹ ಅವರು ಆ ಕಡೆ ಇರೆಲ್ಲಾರು ಬರ್ತಾರಗಾರ
ಹಾ ಹಣ್ಣಿ ಗಿಂಡಿ ಎಲ್ಲಾ ಮಾರ್ತಾರ ಅವರು
ಅನಗ್ ಇದನ್ನೆಲ್ಲಾ ಮಾಡ್ತಾರ
ಹಣ್ಣು ಮತ್ತೆ ಹೂವು ಕಾಯಿ ಕರ್ಪೂರ
ಹ್ಮ್ ಹ್ಮ್
ದೇವ್ರಿಗೆ ಏನೇನ್ ಬೇಕ ಅವೆಲ್ಲ ಹ
ಅಲ್ಲಿ ರೇಟ್ ಹೆಂಗ ಇರ್ತವೆ ಕರ್ಪೂರಕಾಯಿ
ಕಾಸ್ಟ್ಲಿ ಹಣ ಅಲ್ಲಿ
ಎಷ್ಟ ಇರ್ಬೋದು
ನಾವಿಲ್ಲಿ ಐವತ್ ರೂಪಾಯ ಎರಡು ತಗೊಂಡ್ರೆ ಅಲ್ಲಿ ನೂರ್ ರೂಪಾಯಗೆ ಎರಡು
ನೂರು ರೂಪಾಯ್ಕ ಎರಡು
ನೂರು ರೂಪಾಯಿ ನೂರು
ಹ್ಮ್ ಹ್ಮ್ ಹ್ಮ್ ಒದ್ ನೂರು ರೂಪಾಯಿಕ್ ಎರಡು ಕೊಡ್ತಾರನು ಹ್ಮ ಹ್ಮ
ಹೂ ಇಲ್ಲಿ ಒಂದು ಹತ್ತು ರೂಪಾಯ ಮಳ ಇಲ್ಲಿ ಕೊಟ್ರ ಅಲ್ಲಿ ನೂರ್ ರೂಪಾಯಿ ಮಳ ಅಂತ ರ್ಬ ಹೂವ
ನೂರು ರೂಪಾಯಿ ಮೊಳೆ
ಹಾ
ಬಾಬೂ
ಅಲ್ಲಿ ಹೂ ಭಾಳ ಕಸ್ಲಿ ಅಂತೆ
ಹ್ಮ್ ಹ್ಮ್ ಅಲ್ಲಿ ಪ್ರಸಾದಕ್ಕೆೇ ಏನ್ ಮಾಡ್ತೀರಿ ಪ್ರಸಾದಕ್ಕೆ ಏನಾರಲ್ಲಿ ಏನ್ ವ್ಯವಸ್ಥೆ ಮಾಡಿರ್ತಾರೆ
ಆ ಬಿಸಿ ಬೆಳೆ ಮಾ ಬಿಸಿ ಬಿಸಿ ಬಿಸಿಬೇಳೆ ಭಾತು ಹಾಲು
ಹ್ಮ್ ಹ್ಮ್ ಏನ ಡೈಲಿ ಇರುತ್ತಾನ ಊಟಲ್ ಪ್ರಸಾದ್ ಡೈಲಿ ವಟ್ ಎನಿಟೈಮ್
ಹಾ ಏನಿ ಟೈಮ್ ಯಾವಾಗಾರ ಹೋಗಿರ್ಲಿ
ಹುಗ್ಗಿ ಹಾಲು ಬಿಸ್ಕಿಟ ಕೊಡ್ತಾರ
ಹ್ಮ ಸಣ್ಣ ಹುಡರು ಇರ್ತಾರಲ್ಲ ಮತ್ತೆ
ಹ್ಮ್ ಹ್ಮ್ ಹ್ಮ್ ಚನ್ನ ನೋಡ್ರಿ ಅಷ್ಟೇ ಏನ್ ದೊಡ್ಡರಿಗಿಲ್ಲಾ
ದೊಡ್ಡರ್ಗೂ ಕೊಡ್ತವ್ರರು ಸಣ್ಣ ಯಾರ್ ಬೇಕಾದ್ರರು ತಿನ್ಬೋದು ಅಣ್ಣ ಅಲ್ಲಿ
ಹೌದಾ ಹ್ಮ್ ಹ್ಮ್್ಮ ಮತ್ತ ಏನೇನ್ ಐಟಮ್ ಇರ್ತ ಮಾಡ್ತಾರೆ ಅಡ್ಗೆ ಅವರಲ್ಲಿ
ಅದೇನ
ಬಷೇ ಬೇಡಾವತ್ತು ಅದು ದೇವಸ್ ಂದಾಗ ಬಿಸೆಬಳೆ ಬಾತ ಬಿಸಿಬೇಳೆ ಭಾತು ಬಿಸ್ಕಿಟ್ ಅಷ್ಟೇನಾ ಮತ್ತೆ ಲಾಡು ಗೀಡು ಏನು ಕೊೂಡಲ್ಲ
ಲಾಡು ವಾಪಸ್ ಬರ್ಬೇಕಾದ್ರೆ ಕೊಡ್ತಾರ
ಆಫೀಸ್ ಬರುವ ಕಾರ್ ಕೊಡ್ತಾರ ಹ್ಮ್
ನೀ್ ಎಲ್ಲಿೋಗಿದ್ರಣ್ಣ ಮತ್ತೆ ಟೂರಿಗೆ
ನೀ ಇಲ್ಲ ನಾವು ಇಲ್ಲೇ ಅಂಜನ ಇದ್ರೆ ಹೋಗಿದ್ವಾ ಅದು ಬೆಟ್ಟ ದೊಡ್ಡ ಬ್ಯಾಟ ಅದು ನೋಡಿದೀರಾ ಹವು ಹ್ಮ್ ಹ್ಮ್ ಅವಂತ ಮೆಟ್ಲದವು ಐನೂರ ಅರವತ್ ನಾಕಿನ ಮೆಟ್ಲದವು
ಹಾ
ಅವನ್ ಎಲ್ಲಾ ಹತ್ತಿ ಹೋಗಿ ದರ್ಶನ ಮಾಡ್ಕೆ ಮರತ್ಲ ತೇರಳ ಬಿಡತ್ ನಮ್ದು ಹ್ಮ
ಹಾ
ಅಷ್ಟು ಹ್ಮ ಅಷ್ಟು ಅಲ್ಲೋಗಿ ಅನ್ಮಪ್ ನೆಲ್ಸನ ಅಂತ
ಹ್ಮ್
ಅಲ್ಲಿ ಹೋಗಿಂದ ಕೇತೀವಿ ಎಪ್ಪಕ್ದಾರನ ಅಲ್ಲಿ ಬಂದು ಕುಂತು ನೆಲ್ಸೆನ್ಂತ ಅವಾಗಿದ್ದ ಅಲ್ಲಿ ಎಲ್ಲರೂ ಬಕ್ತರ್ ಜಾಸ್ತಿ ಜನ ಹೋಗ್ತಾರಲ್ಲಿ ಇ
ಅಂಜನ ಆದ್ರೆ ಬೆಟ್ಟಲ್ಲ
ಹ್ಮ್ ಅಂಚಿನದರು ಬಟ್ಟೆಗ
ಅಲ್ಲಿ ಆಂಜನಯ